ಹಾ ಏ, ನ್ ಮಾಡ್ತಾದೀರಾ ಹ್ಮ
ಹ
ಹ್ಮ್
ಅಲೋ, ಹಾ ಕೇಳಿಸ್ತೇದೆ.
ಹ ಹ
ಏನಿಲ್ಲ ಸುಮ್ನೆ ಮಲ್ಕೊಂಡಿದೀನಿ. ನೀವು-
ಹ್ಮ್ ಹ್ಮ್
ಹ್ಮ್, ಆಯ್ತಾ ಊಟ ನಮ್ದು ಇನ್ನೂ ಇಲ್ಲ ಮಾಡ್ಬೇಕು. ಮತ್ತೆ, ಹಾ,
ಹ್ಮ
ಏನು?
ಗಲಿಿಕ್ಣಂದ
ಎನಿಲ್ಲ,
ವಾಗ
ಇವಾಗ ನೀವುಮಾತಾಡೋದು ಮುಗಸಿದ್ರೆ ಹೋಗೋದು.
ಹ್ಮ್ ಹ್ಮ ಅ ಮಾಡತ ಕೊರ್ಚ ಎ
ಹ
ಹತ್ತ ಮಾ
ಹ ಹಾ
ಹ್ಮ್
ಮತ್ತೆ
ಹೇಗಿತ್ತು ಮ ಕಾಲೇಜ್ ನಿ ಮ ವಿದ್ಯಾಸಂಸ್ಥೆ ನಿಂದು
ಏನು ಚೆನ್ನಾಗಿರ್ಲಿಲ್ಲ ಅಂದ್ರರುನುವೇ ಹೋಗಿದ್ವಿ ಅಂದ್ರೂನು ಚೆನ್ನಾಗಿರ್ಲಿಲ್ಲ ನಿಮ್ದು ಹೆಂಗಿತ್ತು
ಸಮೀಕ್ಷೆ
ಸ್ವಲ್ಪ ಚೆನ್ನಾಗ್ ಮಾತಾಡ್ರಿ ಕೇಳಿಸತಾ ಇಲ್ಲ
ಹಲೋ ಹಲೋ ಷ್ಟೈಯ ಹಾ ಇವತ್ತು ಚೆನ್ನಾಗ್ ಬರ್ದೇ ಎಲ್ಲ ಅತ್ತೆ ಅಂದ್ರೆ ಪರೀಕ್ಷೆ ಅಂದ್ರ ಹ
ಹ ಮತ್ತೆ ನಾಳೆನೂ ಇದೆಯಾ
ಹಾ ನಾಳೆ ಅಂದ್ರೆ ನಮ್ಮ ಹಾ ನಮ ಮತ್ತನಿ ಹೊತ್ಗೆ ಅವ್ರಗೆ ಎಕ್ಸಾಮ್ಸ್ ಇದೆ ನಾಳ ಪರೀಕ್ಷೆ ಇಕ್ಕಿಲ್ಲ ನಾಡಿದ್ದು
ಮತ್ತೆ ನಾಳೆ ರಜೆ ಇದೆ
ಹ ರಜೆ ಇಲ್ರುವ ನಾವೇ ರಜೆ ಹಾಕೋಬೇಕು ಹ ಬೇರೆ ಎಕ್ಸಾಮು ತುಂಬಾ ಕಷ್ಟ ಇದೆ ನಮ್ಗೆ ಅದಕ್ಕೆ ರಜಾ ಹಾಕೊಂಡು ನಾವು ಕುತ್ಕೊಂಡು ಹಓಗತೀವಿ
ಓದ್ತಿರ ನೀಜುವಂಗ್ಳನ
ಹತ್ತ ಪರೀಕ್ಷ ಮಾಡ ಸಿಗ ಬೇಕು
ಹ ಹಓದ್ರಿ ಓದ್ರಿ ಹಂಗ ಕಾಲ್ಸ್ ಮಾತಾಡ್ಕೊಂಡಿದ್ರೆ ಏನ ತ್ತರ
ಮತ್ತೆ
ಹೇಳ್ರಿ
ಹ್ಮ್ ಹೇಳದ ಬತ್ತೇನೆ
ಏನಿರತ್ತೆ ಇವತ್ತು ಊಟ
ಇವ ಅಣ್ಣ ಸಾಂಬ್ರೆ ಚಪಾತಿ ಅಥವಾ ಚಪಾತಿ ಅಥವಾ ಮುದ್ದಲಿ ಎರಡರಲ್ಲಿ ಒಣ. ಆತರ ಹಾ ಹ ಏನ್ರುತ್ತೆ
ಇನ್ನ ಗೊತ್ತಿಲ್ಲ ನಾನ ಇನ್ನತ್ತನ್ ತಿನ್ನೋದಕ್ಕ ಹೋಗಿ
ಹಾ ಬೆಳಗಿನ ಏನ್ ತಿಂಡಿ
ಬೆಳಗ್ಗೆ ಎಂದ ತಿಂದಿಲ್ಲ
ನಾಸ ಮತ್ತು
ಪಿಟ್ ಮಾಡಿದ್ದರು
ಹ್ಮ ಹೌ
ಹ್ಮ್ ಇಷ್ಟ ಇಲ್ಲ
ಯಾಕೆ ಏನ್ ಏನ್ ಮಾಡರ ನಿಮಗೆ
ಉಪ್ಪಿಟ್ಟಂದ್ರೆ ಇಷ್ಟಾನೇ ನನ್ಗೆ ಅಂದ್ರೆ ನಮ್ಮ ಮನಲ್ ಮಾಡಿದ್ರೆ ತಿಂತೀನಿ
ಹಾ
ಅಲ್ಲಿ ಚೆನ್ನಾಗಿರುತ್ತೆ ನಮ್ಮ ಮನೇೆಯಲ್ಲಿ ಮಾಡೋದು. ಇಲ್ಲಿ ಗಟ್ಟಿ ಇರುತ್ತೆ ಅಂದ್ರೆ ಗಟ್ಟಿ ಅಂದ್ರೆ ನೀರ್ ತರ ಇರ್ಬೇಕು ನಂಗೆ ಉಪ್ಪಿಟ್ಟು ಅಂದ್ರೆ ನೀರ್ ನೀರ್ ತರ ಇರ್ಬೇಕು. ನೀರ್ ನೀರ ಅಂದ್ರೆ ಫುಲ್ ನೀ ಪೂರ್ತಿ ನೀರ್ ಅಲ್ಲ. ಒಂತರ.
ಅಂದ್ರೆ ಆ ಕಡೆ ನೀರು ಇರ್ಬಾರ್ದು ಈ ಕಡೆ ಗಟ್ಟಿನೂ ಇರ್ಬಾರ್ದ.
ಗಟ್ಟಿ ಇರುತ್ತೆ ಇಲ್ಲಿ ಅದೂ ರವೆ ಇದೆ ಅಲ್ಲ.
ಹ.
ಚೆನ್ನಾಗಿ ಬೆಂದಿರಲ್ಲ.
ನಾಷ್ಟಿಗೆ ಚೆನ್ನಾಗಿ ಬೆಂದಿರಲ್ಲ ಅದು. ಹ್ಮ್.
ಅದಕ್ಕೇನೆ ನನ್ಗಿಷ್ಟ ಆಗಲ್ಲ ಇಲ್ಲಿ.
ಮತ್ತೆ ಹೇಳತಾನ ನೀವು ಹೋಗ ಈ ನಮ್ಗೆ ನೀರ್ ಮಾಡಿ ಅಂತ. ಚೆನ್ನಾಗ್ ಬೇಯಿಸಿ ಅಂತ.
ಹೌದೆಲ್ಲಾ ನನ್ಗೆ ಅದ ನೆನಪೆ ಆಗಿಲ್ಲ ಹೇಳ್ಬೇಕು ಅಂತ ನಾಳೆ ಹೇಳ್ತೀನಿ.
ಹೇಳಿದ್ರೆ ಕೇಳ್ತಾರ ಅವರು.
ಹ್ಞೂ ನಾನ ಹೇಳಿದ್ಮೇಲೆ ಕೇಳಬೇಕಲ್ಲ.
ಮಾಡಕಹೇಳು. ಮತ್ತೆ ಮಧ್ಯಾಹ್ನಾನ ಊಟ ಮಾಡಿಲ್ವಾ ನೀವು.
ಇಲ್ಲ.
ಹಾ ಹಾ ಮಧ್ಯಾಹ್ನ ಆಗತ್ತು.
ಮಧ್ಯಾಹ್ನನ ಅದೇ ಉಪ್ಪಿಟ್ಟು.
ಹಾ.
ಏನು ಅಡುಗೆ ಮಾಡಲ್ವಾ ಮಧ್ಯಾಹ್ನ ಅಂದೇ.
ಮಾಡ್ತಾರೆ ನಾವು ಅಲ್ಲಿಂದ ಇಲ್ಲಿಗ್ ಬರ್ಬೇಕಲ್ಲ. ನಮ್ದು ಕಾಲೇಜ್ ಇಲ್ಲಿಂದ ಹಾಸ್ಟೆಲ್ಂದ ದೂರ ಇದೆ.
ಆಗತ್ತೆ ಹಾಸ್ಟೆಲ್ ಇಂದ.
ಒಂದು ಅರ್ಧ ಗಂಟೆ ನಡಿಬೇಕು. ಹ್ಮ್.
ಮತ್ತ ನೀನ್ ತಗೊಂಡ ಹೋಗಲ್ವಾ ಊ ಊಟ ಇಲ್ಲಿಂದ.
ಹ.
ಊಟ ತಗೊಂಡ್ ಹೋಗಲ್ವಾ ಅಂದೆ
ತಗೊಂಡ ಹೋಗ್ತೀವಿ ಅಂದ್ರೆ ಉಪ್ಪಿಟ್ಟು. ಅದ್ ತಗೊಂಡ್ ಹೋಗಲ್ಲ ಅದ್ ಬಿಟ್ಟು ಎಲ್ಲ ತಗೊಂಡ
ಹ್ಮ್.
ಸಮ್ಮಯ ಆಗಿಲ್ಲ ಊಟಕ್ಕೆ ಹೋಗತ್ತು.
ಟೈಮ್ ಅಂದ್ರೆ ಸಮಯ ಆಯ್ತು ಹೋಗುವುದಕ್ಕೆ.
ಹ್ಮ್.
ಇನ್ನೇನ್ ಹೋಗ್ಬೇಕು. ಹ್ಮ್. ನೀವು ಮಧ್ಯಾಹ್ನ ಏನ್ ತಿಂದ್ರಿ.
ಬೆಳಗ್ಗೆ ಬೆಳಗ್ಗೆ ಎಲ್ಲ ಪಲತಿಂದ ಮಧ್ಯಾಹ್ನ. ನಮ ಸ್ನೇಹಿತ ಇಡ್ಲಿ ತಂದಿದ್ಲು ಮತ್ತ ಚಿತ್ರಾನಾ ತಂದಿದ್ಲು ದೋಸೆ ತಂದಿದ್ಲು. ಅವ ಎನ್ನಷ ಇ ಒಂದುಷ ಎಪ್ಪಲ್ಲ ಮಾಡೋಚ್ಕೊಂಡತಾರೆ.
ಹ್ಮ.
ನಿಂ ಜಸ್ತಿ ಕೊದ ಒಂತ
ಹಾ
ಹ್ಮ
ನಮ್ಮ್ ಸ್ನೇಹಿತರು
ಎಲ್ಲಾ ಹೇಗೆ ನಿಮ ಜೊತೆ ಎಲ್ಲ ಚೆನ್ನಾಗಿ ಹೊಂದಕೊಂಡಿದ್ದಾರ
ಇದಾರೆ ಅಷ್ಟೊಂದೇನಿಲ್ಲ
ಯಾಕೆ
ಅದಂಗೆ
ಹ್ಮ ಹ್ಮ್ ಇಲ್ಲಾ
ಹ್ಮ್ ನಾಳೆ ಹೋಗ್ಬೇಕ ವಿದ್ಯಾಸಂಸ್ಥೆಗೆ
ಹ್ಮ ಹೋಗ್ಬೇಕು
ಹಾ ಏನಿಲ್ವಾ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಪರೀಕ್ಷೆ ಇದಿಲ್ಲ
ಇದೇ ಪರೀಕ್ಷೆಯಂದು ಓದ್ಕೋಬೇಕು
ಹ್ಮ್
ಬರಿ ಮತ್ತೆ ಏನಾದ್ರೂ ಇಡದಿದ್ರೆ ಹೇಳಕ್ಕೆಣ
ಏನ್ ಗೊತ್ತಾ ನನ್ ಕಣ್ಣಲ್ಲಿ ಕೆಂಪು ಬಣ್ಣ
ಕೆಂಪು ಬಣ್ಣದಲ್ಲಿ ಚುಕ್ಕಿ ಆದ್ರೂನು ಅದ್ ನೋತಾ ಇಲ್ಲ ಅದಕ್ಕೆ ರೋಗಾ ಹ್ಮ್ ಕಲೂ ರೋಗ ಅದು ಏನಿಲ್ಲ ರೂಪಾ ಅವ್ರೇ ಏನ್ರೀ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಾ
ಹ ಏನಾದ್ರೂ ಹೇಳೋದೀದ್ರೆ ಹೇಳಿ ಕೇಳೋಣ
ಏನಿಲ್ಲ ಅಷ್ಟೇ ಊಟಕ್ಕೆ ಹೋಗ್ಬೇಕ್ ಎಲ್ಲಾರು ಹೋಗಿದ್ದಾರೆ
ಹ್ಮ್ ಸರಿ ಆಯ್ತು ಮತ್ತೆ ಸಿಗೋಣ ಜೊತೆ ನಿಮಗೆ ಜ ಮಾತರಿ ತುಂಬಾ ಖುಷಿ ಆಯ್ತಣ ಬಹಳ ಧನ್ಯವಾದಗಳು
ನಾವೂನು ಅದೇ ನೀವ ಹೇಳಿದ್ದೇನೆ ನಾವುನು
ಹ್ಮ್ ಆಯಿತು
ಇಡ್ಲಾ
ಲ್ಲ ಅಂದ್ರೆ
ಅಂದ್ರೆ ಫೋನ್ ಇಕ್ಲಾ
ಇಲ್ಲಾ ಅಂತಾನಾ
ಹಾ ಇಡ್ಲಾ
ಹ್ಮ್ ಸರಿ ಆಯ್ತು ನಾ ಸರಿ